ಅಷ್ಟಯ
ಏ ಇಲ್ಲ ಹತ್ತು ನಿಮಿಷ ಒಂದ ಕಾಲ
ಹೌದಾ ಮನ್ದ ಮತ್ತೆ ಜೀರೋಕ ಕಟ್ಟಕೈತಪ್ಪ ಅ ಏನು ಎತ್ತಲ್ಲಿ ನ ರಿಂಗ್ ಆಗಿಲ್ಲ ಅಲ್ಲ
ಅದ ಏನಾಗಿಲ್ಲ ಮತ್ತೊಂದ್ಸಲ ಮಾಡ್ಬೋದು ಬರ್ತಾ ಟೋಟ ಐದು ಸಲ ಮಾತಾಡ್ಬೇಕು ಹತ್ತುತ್ತು ನಿಮಿಷ್ದ ನೆಟ್ ಮ ನೆಕ್ಸ್ಟ್ ಬರ್ತತ್ತ ಅಣ ಐದ ಎಷ್ಟಪ್ಪ ಇದ್ರು ಕೂಡ ಐದ್ ಬರಿದ್ರು ಕೂಡಾ ನೆಸ್ಟ್ ಟಾಸ್ಕ್ ದ ಕೂಡ ಬರ್ತತೆ
ಶಪ್ಪ
ಎಷ್ಟ್ಯ ಟಾಸ್ಕ್
ಟಾಕ್ ಅ ಈಗ ಒ ಟಾಸ್ಕ್ ಕಲ್ಲ
ಅ್ಣ ಸ್ಕ
ಹ್ಮ್ ಈ ಒಂದನೇ ಟಾಸ್ಕ್ ಮೂರನೇ ಮಾತಾಡತ್ತ ನೋಡಿ ಫಸ್ಟ್ ಟಾಸ್ಕ್ ನದ ಕಟ್
ಹ
ಈಗ ಒಂದೇ ಟಾಸ್ಕ್ ಇದೆ ನಮ್ದು ಗೊಂಡಿದ ಒಂದೇ ಅವತ್ತ ಆಯ್ತ್ ಒಂದ ಬೇ ಮಾತಾಡಿದ್ ನೋಡವ ನಮ್ ಕೂಡ
ಕ
ಒಂದ ದಿನ ಒಂದ ಬರೆ ಮಾತಾಡಿ ಕತ್ನೋಗ್ಬಿಟ್ಟಪ್ಪ ಒಂದ ಆಯ್ತು ನಟಾಸ್ಕ ಎಂದ ಆಯ್ತಾ ಒಂಬಲ್ಲ
ಹ್ಮ್
ಅದು ಮತ್ತ ಕ ಆ್ಯಪ್ ಇದ್ರೆ ಅಷ್ಟ ಮಾತಾಡಕ್ ಬರ್ತ ಬದಲಿ ಆಪ್ ಹಂಗ ಕಾರ್ ನಾರ್ಮಲ್ ಆಗಚ್ಚ ಮಾತಾಡ ಬರ್ಲಪ್ಪಾ
ಸ
ಅವ್ರ ನಮ್ ಕೂಡ ಮಾತಾಡ್ರ ಕಾರ್ಯಪ್ ಡೌನ್ಲೋಡ್ ಮಾಡಿ ಅದ ಆ್ಯಪ್ ಎಲ್ಲಾ ಇದು ಅಪ್ಡೇಟ್ ಮಾಡಿ ಅದ್ರ ಒ ಪ್ರೂಫ್ ಟ್ರಸ್
ಬರ್ತಿಲ್ಲ ಅಂದ್ರೆ ಹೇಳ
ಅಲ್ಲಿ ಮಠ ಫೋನ್ ಹ ಚಕ ಬರಂಗಿಲ್ಲ ಅವ್ರರು ಯತರ ಅದ್ರಾಗ ಇದ್ರ ಟಾಸ್ಕ್ ಒಂದದ್ರಾಗ ನಂಬರ್ ಕೊಡಾಕಿ ಅವ್ರ ಕಡೆ ಅಷ್ಟ ನಂಬರ್ ಇ ತಪ್ಪಂದ್ರ ಅದ ಅಷ್ಟೋ ಆನ್ಲೈನ್ ಆಗಿರ್ಬೇಕಕ್ ಮತ್ತೆಂತ ಹೇಳ್ರಪ್ಪ ಅವರು ಅಂದಿದ್ದ ದೋಸ್ತ ಅವ್ರ ದೋಸ್ತ ಏನ ಇದಾರೆ ಒಂದ ಲಕ್ಷ ರೂಪಾಯಿಳ್ದ ಅಂತ ಏನೇ ನ ಅ ಹಸಡೆದ ವಿಜರ್ಕ ಇ ಒಂದಂದನ ನೀ ಮಣಿಮನ್ ಡ ಮುಡಚ ನಣ ಅ ನೀಯ ಸಂಬಧದಬನ್ ಟಸ್ಕ
ಹಾ ಇ ಅನ್ನನ್ನಜ ನನ್ನಪ
ಎಷ್ಟಷ್ಟೇ
ಅನ್ನ ಎಂದ
ಯಾಕ ಒಂದು ಒಂದು ಒಂದು ಎರಡು ತಿಂಗಳ ತಂಬರತ್ತ
ಏ ಕೆವ ಎರಡು ಮೂರ್ ದನ್ ಮುಗಸ್ಯಾರ ಅಂತೆ
ಚಷ್ಟಟಾ
ಎರಡು ಮೂರ್ ದಿನದಾಗ
ಎಷ್ಟ
ಎರಡು ಮೂರು ದಿನ ಎರಡು ಮೂರು ದಿನ
ದಿನ ಗೊತ್ತೈತಿ ಎಷ್ಟು ಒಂದು ಟಾಸ್ಕ್ ಮಯಕ.
ಮೂವತ್ತು ಟಾಸ್ಕ್ ಮುಗಸಾರ ಅಂತೆ ಆಡ್ ಮೂರ್ ದಿನದಾಗ
ಅಷ್ಟ್ ಬರ್ಬೇಕಲ್ಲ ಒಬ್ಬಂದ್ರ ಮುಗಸ್ ಬಿಡ ಬಿಟ್ಟೆವ
ಹ್ಮ
ಅಷ್ಟು ಾಸ್ಕ್ ಬರುವ ನಮ ಇವತ್ತು ಮ ನೋಡ ಅದು ಒಂದು
ಹ್ಮ್
ಎರಡು ಮೂರು ದದಾಗ ಮೂವತ್ತು ಟಾಸ್ ಮುಷಾರ ಗಣಮ್ಮಕ್ ಅವರು. ಅವ್ರು ಪಿಷ್ಟ ಮಗ ಮ ಅವ ಟಾಸ್ಕ್
ಹಿಂಗ್ ಮಾತಾಡೋದು್ ಇರಬಾರಡ ಸ್ವಲ್ ಪನ ಟೈಪ್ ಮಾಡೋದು ಅತ್ತು ಇಂತವರು.
ಮಾತಾಡೋದದ್ರ ಒ್ರ ಬರ್ತ ಅಯ್ಯಯ್ಯ ಒಂದೊಂದ್ ತಾಸ ಮತ್ತ ಈಗ ಐದ್ ಐ ಟಾಸ್ಕ್ ಐವತ್ತೈದು ನಿಮಿಷ ಕಟ್ ಮಾಡಕ ಅವ ಅಪ್ಸನ್ ಕೊಡ್ತಾರ ಅವರು ಹೆಂಗ ಏನ್ ಮಾತಾಡಿದ್ರಿ ಏನಲ್ಲಾ ಅಪ್ಸನ್ಕ್ ಬಂದ ಅಫೀಸ್ ಮತ್ತ್ ಮೊಬೈಲ್ ಬರಾಕ ಕೊಡ್ತಾರ
ಹಾ
ಅಷ್ಟು ಮಾತಾಡದ್ರಾಗ ಒಂತಾಸ ಚೆಡ್ಜರ್ ತನ್ನಡ ಒಳ್ಳೆಂಬಳಿ ಒಳ್ಳೆಂಬಳಿ
ಹ ಹ್ಮ್
ತ ಬ ಬಾಯ ಬಪ್ಪ ಅಂದ ಇದ್ ಸ್ರೆ ಕೇಳ್ಕವಿ ಆರಾಮ್ ಮಾತಾಡಿದ ಕೊರಕ್ ಬರ್ತಾನ ಒಂದ್ ವರ್ಷ ಕರಿ ಶಾಕ್ಸಬಡ ನಾನು.
ಹ್ಮ
ನಮ್ಮ ಅಪ್ಪನ್ ಪೈಜಿ ೋನ್ ಐತೆಾವದ ನಮ್ಮಪ್ಪ ಕೊಟ್ಟ ಪೈಜಿಫೋನ್ ತರಬೇಕಂತ ಮಾಡಿ ನೀಲ್ಲ ಕ್ವಾರಟ್ರ ಎಲ್ಲ ಚಲೋಗತ್ತ ಏನ್ ಮಾಡ್ತಾನ ನಮ್ಮಪ್ಪ
ನೀವ ನ್ ಕಡಿಮೆ ಆಗಿತ್ತುವ ರೊಕ್ಕ ಎಲ್ಲಾ ಇದಾವ ರೊಕ್ಕ ಇದ್ದಂತವ್ರ ದೊಡ್ಡ ಮಂಂದಜಪ್ಪ ನೀವೇನು.
ಹ್ಮ್ ದೊಡ್ ಮಂದಿ ಅಲ್ಲ ಮ ಅತ್ಗ ಮೊಟ್ರಲ್ ಒಪ್ಪ ಗಡಿಸಿಿ ನಟ ಅವಾಗ ನಮ್ಮ ಅಪ್ಪ ಒಂದು ಎರಡ್ ಸಾವಿರ. ರುಪಾಯ್ ಹೆಚ್ಚಿಗೆ ನಂದ ಯಡ ಸಾವರ ಕ ಅಟ್ಟ ನಮ್ಮ ಅಪ್ಪಂದ ಹತ್ತ ಸವರಾ ಪಾಯಿ ಬಿಟ್ಟಿರಾಲ.
ಇಬ್ಬರು ಸೇಮ್ ಮೋಟ್ರರ್ ಅಲ್ಲ ಅದ ಪೈಜಿ ನಮ್ ಪೋರ್ಜಿ ನಂತರಾಕ ಪೋರ್ಜಿ ತಗೊಂಡಿದ್ನ ನಾನ
ಹೆಂಗ ಇದ್ರೂ ಸ್ವಲ ಡಿಸ್ಪ್ಲೇಯ್ಯ ಅದ ನಮ್ಮ ಅಪ್ಪಗ ಇದನ್ ಕೊಟ್ಟ ಅ ಎಲ್ಲ ಎಲ್ಲಾ ಇದನ ಯಾಡ ಮಾಡಿಕೊಟ್ಟೆ ಅಭಯ್ ಇವ್ ನಮ್ ಫೋನನಾನು ಎಲ್ಲ ಆತನ ಫೋನಗ ಎಲ್ಲ ನಂಬರ್ ಫೋಟೋ ಎಲ್ಲಾ ಹೋಗ್ಕ್ ಅದ ನ ನ ನ ಆ ಪ ನಿರ್ಬೇಕಂದ್ರ ಆಪ್ ಗಿಪ್ ಏನಾರ ಐತೇನ ಅದ್ಕ
ಆಪ್ ಐತಿ ಅದಕ ಏರ್
ಏನ್ ಮಾಡ್ಬೇಕ.
ಈಗ ನ ಪೋನಿನ ಡಾಟ ಎಲ್ಲಾನ ಡಾಕ್ಯುಮೆಂಟ್ಸ್ ನ ಈ ಜಿಮೇಲ್ಗಿರೋ ನ ರ ಮೆಸೇಜಸ್ ಮ ನ ನಾರ್ಮಲ್ ಮೆಸೇಜಸ್ ಎಲ್ಲ ಇ ನ ಏನೇನದ
ಫೋಟೋಸ್ ಅವೆಲ್ಲ ಈ ಬರೇ ಜಿಮೇಲ್ಗ ಇದ್ದು ನಾವ ಫೋನನ್ಯಾಗ ತಗದ್ದು ಅಷ್ಟ ಬರ್ತಾವ ಫೋಟೋ. ಈಗ ನನ್ ಫೋನ್ ನ್ಯಾಗ ವಾಟ್ಸಆಪ್ಗ ಬಂದಿದ್ದು ಎಲ್ಲಾ ಫೋಟೋ ಐತ್ಲ ನಂದ ಆಪ್ ಪನಿಕೋಬೇಕ್ಕ ಆ ಫೋನಿಗ ಇ ಫೋನಿಗ ಬರಬೇಕ.
ಹ ಬರಂಗ ಇಲ್ಲಂಗ.
ಹಂಗ ಬರಂಗಿಲ್ಲ.
ಗೊತ್ತಿಲ್ಲ ನಂಗ ಒಂದ್ಸಲ ಯೂಟ್ಯೂಬ್ ದಾಗ ನೋಡು.
ಹ್ಮ ಹೌದ ತಡಿ ಮಾಡ್ಬೇಕ ಅದನ್ನ ಮಾಡ್ಬೇಕ ಮಾಡಿನ ಈಗ ನಮ್ಮ ಅಪ್ಪಗ ಆಗ ಫೋನ್ ಶಿಪ್ ಮಾಡಿ ಈ ಫೋನ್ ಶಿಪ್ ಮಾಡಿ ಆ ಫೋನ್ ತುಗೋಬೇಕ ಮಾಡೀನಿ. ಅಲ್ಲೋ ಅಲ್ಲಿ ಪೈಜ ಅರಾ ಬರ್ತ ಮ್ರ ಏನ್ರ ನಾವ ಯೂಟ್ಯೂಬ್ ನ್ಯಾಗ ನೋಡಕತ್ ಅದ ಏನ್ರ ಆಕ್ಸಕ ಅರ ಬರ್ತ ಅತ್ತ ನಾ ಮಾಡಿನಿ.
ಒಂದ ವರ್ಷದ ತಗ ಒಂದ ಐವತ್ತ ಸಾವಿರ ಕೊಟ್ಟ ಮೊಬೈಲ್.
ಹಾ ಹೇಳಿದ ನೋಡಪ್ಪ ನೀನ ಕ್ಯಾರೇಜ್ ಫಿ ಎಲ್ಲನ ನಮ್ಮ ಬೆಂಗಳೂರ್ ಹ ಕಲಡ ಬಿಡಾಕ ನಾನು ಒಲ್ಲ ಅಂತ
ಹೌ ನಡಿ ಬೆಂಗಳೂರಿಗಿ
ಹಾ ಹ ಚಾಚಡ್ತಾನ ಮಿಸ್ತ್ರಿ ಅದಾನ.
ಹ್ಮ.
ಮೇಸ್ತ್ರಿ ಅದನ ಬಾ ಬಂದ್ ಬಿಡ ಇಲ್ಲಿ ಅಂದನ ಅಪ್ಪ ಅಲ್ಲಿ ಹೊಯ್ ಬಿಡ ಅಂತ ಹೇಳಿ ನಮ್ಮ ಅವ್ವ ಅಂದಳ ನಾನು ಇಲ್ಲ ದೋಸ್ತನ ಮೇಸ್ತ್ರಿ ಅದನ ಇಲ್ಲೇ ನಮ್ಮ ಊರಾಗ ಇಲ್ಲ ಹೋಕ್ಕನ ಅಂತ ನಾ ಹೇಳೀನಿ ಏನನಗತ್ತ. ಬಾಳ ಏನಿಲ್ಲರಿ ಒಂದ್ ಇಪ್ಪತ್ತ ದಿನ ಅದ್ರ ಅಕಾ ಕಡೆ ಕಾಯಿ ಹಿಡ್ದ
ಮೂಡಿಯನಂತ
ಅಂತ ಎಲ್ಲ ಚೇಟರ್ದ ಇಲ್ಲಿ ಹೊಲ್ದ ಬಾಳ ಮಾಡಕತ್ತೇವ ನಮ್ಗ ಯಾವಡಿ ಪಡಿ ಪಡಿ
ಏನಂತ ಹೇಳ ನಾಚಕಬೇಡ.
ನಾಚ್ಕನಕ್ಕ ಏನಿಲ್ಲ ಇಲ್ಲೇ ಹೊಲ್ದಗ ನಮ್ಮ ಅವನು ಕುಂತಾಳ ನಾನು ಕುಂತೀನಿ ಆ ಕಡೆ
ಮಗ್ಲ ನಾಚಕ ಏನಿಲ್ಲ.
ಸಮ್ಮ ನಾಚಕ ಬ್ಯಾಡ ಸಮ್ಮ ಹೇಳು.
ಏನ್ ನೀ ಯಾಕ ತರದ ಇರೋದ್ರ ಕೇಳ ಹೊರಗ ನನಗ ಕೇಳೋ ದೊಡ್ಡ ಕಥಗೈತಿ ಮಾತಾಡೋದು. ಅಟ್ಟ ಸಣ್ಣ ಕೆಳತಪ್ಪ ಇದ ಕರ ಸಣ್ಣ ಮಾತಾಡ ಕಲಾಶಾವ ಪೂರ್ವ ಸಣ್ಣಗ ಮಾತಾಡಿದ್ನಪ್ಪ ಏನೇನ ಕೇಳದಲ್ ನೋಡು.
ನಮ್ಮಂತ್ರ ಪೂರ ಸಣ್ಣ ಮಾತಾಡರು. ಹಾ
ಉಟಕ ಏನ್ ಮಾಡಿರ ಮದ್ಯಾನ್ಹ.
ಅಲ್ಲಿ ಫೋನ್ ಕೂಡ ನಾ ಮಾತಾಡತನ ಅವ್ರಿಗ
ಹ್ಮ್
ಹಾ.
ಮದ್ ಮಾಡ್ಸ್ತಿರಿಲಿಲ್ಲ ಅಂತ ಕೇಳ್ತ ನೀ ಕೊಡಿ ಹೇಳ್ತನಲ್ಲಿ ಫೋನ್.
ಹ್ಮ್ ಇರ್ಲಿ ಇರ್ಲಿ. ಅದು ಬಿ ಎಸ್ ಸಿ ನರ್ಸಿಂಗ ಒಂದ್ ಅಪ್ಲಿಕೇಶನ್ ಹಾಕದ್ರರು ನ ಅದನ್ನೊಂದ ಆಯಕ್ ಬಿಡಂತ್. ನ ತಪ್ಪನ್.
ಹಾಗಲ್ಲಪ್ಪಾ ಏ ನಾ ಇಟ್ಟೀರ. ರೊಕ್ಕಂಗ ಕೊಡ್ತೀರಾ ನೀವೇನ.
ಕೊಡನ ತೋರೋ ಮಾರಾಯ.
ಒಂದ್ ಎರಡ್ ಸಾವಿರ ಹಾಕ್
ಯಡ್ ಸಾವ ಹಾಕಂಬಂತಲ್ಲ ಇದು ಏನ ಆಗುತ್ತತ್ ನ ಅಂದ್ರ ಅದ ಏನ್ ಇದ್ರ ಮಜ್ರ ಮ್ಯಾಗ ಹಾ ಮ ಹೆಂಗ ಇ ಇ ಬರ್ತಲ್ಲ ಸಿ ಇ ತಿ ಎಕ್ಸಾಮ್ ಎಂತ.
ಹ ಬಿಡ್ತಾರ ಬ ಡೇಟ ಗಿಟ್ ಏನ್ ಕೊಟಾರ ಏನ್ ಬರ್ತೀವಿ ಅಂತೇಳಿ.
ಅಷ್ಟ ಇಲ್ಲಪ್ಪ ಇದ ಫಸ್ಟ್ ವೀಕ್ ಅಂದಿದಾರಪ್ಪ ಬಿಡ್ಳ್ಳಲ್ಲಿ ಇನ್ನ. ಅ ಸ ಇ ನೀಟ್ ಎಕ್ಸಾಮ್ ಒಂದು ಎಕ್ಸಾಮ್ ನೀಟ್ ಎಕ್ಸಾಮ್ ಇಡ್ ಇಡತರಲ್ಲಪ್ಪ ರಿಪೀಟ್.
ಹ್ಮ ಹ್ಮ್ ಹ್ಮ್.
ಅದಕ್ಕೆ ವೇಟಿಂಗ್ ಲಿಸ್ಟ್ ಇಟ್ಟಾರ ಅದು ಇದಕ್ ಕ ಕಂಪೇರ್ ಮಾಡ್ತಾರಲ್ಲ.
ಹ ಮನೆ ಬಂದ ತಪ್ಪನ ಅಲ್ಲೇ ಇದ್ಯ ಇದ್ದಲ್ಲ ಆತ್ತ. ಹ ನಾ ಎರ್ಸಂತ ಹೋಗಿನಿ ನೀ ಬೆಂಗಳೂರು ಅಲ್ಲೇ ಬಿಟ್ವಿ ಮನ್ನಿ.
ಅಲ್ಲಿ ಎಲ್ಲಾ ಬಳ್ಕೊಂಡ್ ಹೋಗ್ಬಿಟ್ಟಾರಲ್ಲ ರಶೀದ ಗೋ ಕಬೋಡಾಗಿರೋ ಸಾಮಾನಗಳು.
ಹ್ಮ್ ಅವ ರಂಗ ಬಿಟೊಕರಪ್ಪ.
ಹ.
ಅವ್ರ ಹಂಗ್ಬುಟ್ಟಕ್ಕಾರೆ.
ಎಲ್ಲ ಬಳ್ಕೊಂಡು ಹೋಗ್ಯಾರಲ್ಲ.
ಇಲ್ಲಿ ಶೂಸ್ ಅದುಲ್ಲ ಯಾರು ಇಲ್ಲ.
ವೈಟ್ ಇಲ್ಲ.
ಕವರ್ನೇಗ ಹಾಕಿಟ್ಟಾರಲ್ಲ.
ಕವರ್ನಯಾಗ ಇಟ್ಟಿದ್ದು ಯಾಷಿನುನೂ ಅವ.
ಯಾಶೀನು.
ಹ್ಮ್ ಯಶನ್ ಕವರ್ನಾಗ ಇಟ್ಟಿದ್ದು ವೈಟ್ ಅದಲ್ಲ ಸ್ಪಾರ್ಕ್.
ಹ.
ರಶಿವಗ ನಾನ ಬುಟ್ಟಗ ನೋ ಅದ.
ಯಾರ್ ನಿನಗ ಕೊಟ್ಟ ಹೋಗ್ಯಾನ.
ಹ್ಮ್ ನಾಕ ಯಾಕೆಂತ ಕೊಟ್ಟ ಹೋಗ್ಯಾನಪ್ಪ.
ಅವನ ನಾಳೆ ನಾ ಹಾಕೊಂಡ್ ಹೋಗ್ತೇನ.
ತಗೊಂಡಂದು ಹೊಗೊ ಮಾರಾಯ
ಮತ್ತೆ ನೀವ ಮನಸನ್ಯಾಗ ಬೈಕೊಬೋಡ್ರಪ್ಪಾ.
ತೊಂದ ಹೋಗೋ ಪಾ ಹಾಕೆಂದ ಹೋಗ.
ಮತ್ತ ತೊಳದ ಇಡ್ತೇನ ಇವಾಗ ಅದಕ್ಕೆ.
ದೊಡ್ದು ಆಕ್ಕವ ನೋಡು ಹತ್ ನಂಬರ್ ಅವು.
ಆಯ್ ಆಂಗ್ಲನ್ ಯಾವತಾವ್ ದೊಡ್ಡ ಕಾಲ ಇದ್ದಾವನು
ಬಾ ಯಾಕಂದ ಹೋಗು ಹತ್ ನಂಬಾರದ ನೋಡಪ್ಪಾ
ಆತ್ತಲ್ಲ
ಮುಂದ ಮುಂದ ಒಂದ್ ಹಳೆ ಇಟ್ಗ ಅಂದ್ರೆ ಬರಬರಅಕತ್ತಿ
ಹ ಎಲ್ಲ ಕರೆಕ್ಟ್ ಆಗ್ತಾವ
ಕರೆಕ್ಟ್ ಆದ್ರೆ ಚಲೋ ನನಗಕಾರ ಪುಲ್ ಉಳಿತತ್ತಪ್ಪದ ಮುಂದ್ ನನ ಕಾರ್ ಸಣ್ಣ ಇರೋದಕ
ಒಂಬತ್ತತ್ತು
ಒಂಬತ್ತಹತ್ತ ಕಾಲ ದಪ್ಪ ಆದವಲ್ಲ ನಡಿತೈತಿ ಆ ಆರಾಮ್ ಗಿಜಿ ಗಿಲಿ ಗಿಲಿ ಇದು ಹಾಕದಾಗ ಈ ಮಳಿ ಪಳಿ ಆಗತ್ತಾ ಹಾಕೊಂಡು ಹೋಗ್ಬಿಡೋದು ಟೂರಿಗೆ
ಹ್ಮ ಹುಡುಗಿ ನೋಡ್ಕೊಂತಾ ಕುತ್ಕೊಂಡು ಬಿಡೋದು
ಅಂದ್ರಲ್ಲ ಅವತ್ ಕಾಕಾ ಏನ್ ಇದಕ್ಕ ಕಾಲೇಜಿಗೆ ಇವತ್ತು ಊರಿಗೆ ಹೋಗ್ಯಾನ ಐತಲ್ಲಾ
ಹ್ಮ್
ಇವತ್ತೊಳೆ ಊರ್ಗೇನಪ್ಪೋ ಏನ್ ರೊಕ್ಕ ಪಕ್ಕ ಸಜ್ ಮಾಡ್ಕೊಂಬರಕ್ಕೆ ಹೋಗ್ಯಾನ ಏನ್ ಟೂರಿಗೆ
ಹ್ಮ ಇಲ್ಲ
ಹ್ಮ್ ಓ ಹೌದ ಹೌದ ಮನಿ ಒಪ್ಲಿಂಗ ಐತೆ ಅಂತ್ದ ಮನೆ ಹಬ್ಬಕ ಸಹ ಹೋಗೋ ಡೌಟ್ಲ ನಾನ ಮನೆ ಒಂದ ಓಪ್ಲಿಂಗ್ ಐತಿ ಮನೆ ಓಪ್ಲಿಂಗ ಹೋಗಬೇಕು ಅಂತ ಹೇಳ್ದ ಅವಾಗ ಹೇಳಿದ್ದಾವ ನನ್ಗ ಅವತ್ತ ಹಬ್ಬಕ ಹೋಗದಿನ ಬಾಬಾ ಅಂತ ಎಷ್ಟ ಕಲೆ ಬಿದ್ನಪ್ಪ ಆ ಎಲ್ಲಿ ಕ ಮಟಬಡ ನಮ್ಮ ಈ ಕಡೆ ಹೋಗ್ಬಿಡು ನೀನು ನಾವು ನಮ್ಮ ದೋಸ್ತದನ ಮತ್ತ ಅವನ ಬಿಟ್ಟು ಬರಾಕ್ ಆಗೋದಿಲ್ಲ ಅಂತ ಕಳಿಸಿದ್ದೆ ಹಂಗೆ ಅವರ್ನ
ಹ್ಮ್
ಕಾಕಾಂದ ಎಪ್ಚಾರ್ ಬೈಕು ಆತ್ ಒಂದಿನ ಕೊಟ್ಟಪ್ಪ ಅವ್ರಪ್ನಾಗ ಒನೆ ದಿನ ಇದು ಸೀಟ್ ಎಕ್ಸಾಮ ಇದ್ದನಾ ಎರಡನೇ ದಿನ ಏನ ಅರ್ಜೆಂಟ್ ಐತಿ ಹೇಳಾರ ಹೋಗ್ಬಿಟ್ಟಾನ
ಹಾ
ಏ ಇಲ್ಲಿ ಅರ್ಜಂಟ್ ಐತ ಅಂತ ಹೋಗ್ಬಿಟ್ಟಾನ ಬೈಕ್ ನೋಡಿದ್ರ ಯಾವು ಇಲ್ಲ
ಹ್ಮ
ಮತ್ ಹಂಗ ಹೆಂಗ ಮಾಡಿ ಆವಾ ಆಶೀಪ ಅಂತೇಳಿ ಹುಡುಗುರ್ ಕೂಡ ಬರ್ತದ್ನಲ್ಲ ಹೇ ಇವ ಯಾರವನು ಅಷ್ಟಪಕ್ಡ ಕೂಡ ಓದಕ್ ಬರ್ತದನ ನೋಡ ಮುಂದ ಹಾಸ್ಟೆಲ್ ಹುಡುಗ
ಹ
ಆ ಒಂದು ಸ್ಕೂಟಿ ಇತ್ತ ಅವ್ ಸ್ಕೂಟ ತೊಗೊಂಡು ಬಿಟ್ಟ ಬಂದ ಮೊದಲ ನಮ್ಮ ತಂಗಿಯನ್ನು ಬಿಟ್ಟ ಬಂದ ಕಾಯಸಿ ಹಾಸ್ಟೆಲ್ಗೆ ಬಂದೆ
ಒನ್ನೇ ಎಕ್ಸಾಮ್ ಗೆ ಹೇಳ್ತಾನೆ ಕುಂತ ಕಳಿಸಿ ಆಮೇಲೆ ಲೇಟ್ ಆಗಿ ಓದಕ್ಕೆ ವಾಪಸ್ ಹ
ನಿಮ್ಮ ತಂಗಿ ಎಲ್ಲಿದ್ಲು
ಊರಿಂದ ಬರ್ತಿದ್ಲು ಇಷ್ಟ್ ದಿನ ಎರಡು ದಿನ ಮುಂಜಾಗೆ ಬರ್ತದ ಅದು ಬೇಗ ಹತ್ತಕ್ಕೆ ಎಷ್ಟಕ್ಕಾಯತಪ್ಪ ಎಕ್ಸಾಮ್ ಹನೊಂದುವರೆಗೆ ಇತ್ತು
ಹ್ಮ್
ಹೋಗ್ ಬಿಟ್ಟ ಬರ್ತಿದ ಮುಂಜಾನೆ, ಮುಂಜಾನೆ ಬಿಟ್ಟ ಮಧಹ್ನ ಆಟೋ ಕೆ ಸೀದಾ ಹೋಗಿ ಬಸ್ ಹತ್ತಿಸಿ ಬಂದ್ಬಿಟ್ನಿ ಅಲ್ಲೇ ಇದು ನಿನ್ ಫೋನ್ ಿತ್ನ ಯಾವ್ದದ ಆ ಅಶಪಾಕರ್ ನೋಡಲ್ಲ ನಿಮ್ಗೆ ಇಂಜಿನಿಯರ್ ಕಲ್ಯ ದಾಟಿ ಮುಂದಕತ್ತ ಹೋಗಿ ಒಳ ಹೋಗಬೇಕು
ದಿಪ್ಸ ದಿಬ್ಬ ಐತಲ್ಲ
ಹಾ ಅದ ದಿಬ್ಬವಾಗಿ ಇಳಿಬೇಕು ಕೆಳಗೆ ಅದೇ ಲಾಸ್ಟ್ ಕಲ್ಲು ಐತಿ ನೋಡೋ ಆಕಡೆ ಈ ಕಡೆ ಯಾವ ಕಾಲೇಜು ಆಗಿಲ್ಲ ಆ ಕಾಲೇಜಾಗಿಂದ ಅದು ಈದ್ಗಾ ರೋಡ್ ಈದ್ಗಾ ಮದಿದ್ಕೊರ್ ರೋಡ್ ಅದ ರೋಡಿಗೆ ಮತ್ತೆ ಯಾವುದು ಇಲ್ಲ ಆಯ್ತು ತಗೋ ಹನೊಂದು ನಿಮಿಷ ಯಾಗಿದೆ
ಹಾ
ಕಟ್ ಮಾಡ್ತಿ